ಹಲೋ
ಹಲೋ
ಏನ ಮಾಡಿದಪ್ಪಾ ಆರಾಮಾ ಹೆಂಗ.
ಆರಾಮಪಾ ಏನಿಲ್ಲಾ ನೀವ್ ಆರಾಮಲ್ಲಾ
ಆರಾಮಪ ಎನ್ನಡ್ದ ಊರಾಗ ಹೊಲ ಪಲ ಎಲ್ಲಾ ನಡೆಸಲ ಚಲೋ
ಹಾ ನಡ್ದ ನಿಮ್ಮದು
ನಮ್ಮಗು ನಡ್ದಾವ್ ನಾವ್ ಈ ಕಡ ಬಂದಿದಲ್ ದೂರ ಅದಕ್ಕೆ ನೋಡಿದಿಲ್ಲ ಅಂತ ಹೊಲಾ ಹತ್ತಿ ಬಿತ್ತಿದ್ವಿ
ಹ
ಹ್ಮ್ ಅತ್ತೆ ಬಿತ್ತಿದ್ಲ ಅದಕ್ಕೆ ನೋಡಿದಿಲ್ಲ ಅಂತ ಅಂದ್ರೆ ನಮ್ಮ ಹೊಲ್ಲಾ ಕಡುವಾಗಿ
ಆ ಕಡೆ ಹೋಗಿಲ್ಪ ಇವತ್ತು ಹೋಗಕತ್ ಮಾಡಿ ನೋಡ ಹೋಗಪ ಈಗ
ಹೋಗ ಹೋಗ್ಬೇಕಿಲ್ಪಾ ಮಳಿ ಗಿಳಿ ಬರ ಹೊಯತು ಏನ್ ಇಲ್ಲ
ಏನೆಲ್ಲಾ ಮಾಡಾಗ ಆಯ್ತಾ ಮತ್ತ ಏನ್ ಮಾಡ್ದೇನೆ ಬರ್ಬೋದು ಅಂತ ಮಳೆ
ಮಳ ಇಲ್ಲ ಯಾ
ಹಾ ಮಳೆ ಇಲ್ಲ ಏನ್ ಏನ ಬಂದ್ರ ಪಾಡದ ಏನ್ ಮಾಡಗ್ಯದ ನೋಡ್ ಬರ್ಬೋದು ಬಂದ್ರ
ಏನ್ ಮಾಡ್ದ ನೀವ ಹತ್ತಿನ ಬಿತ್ತಿದ್ದಲ್ ನೀನು
ನಾನೇ ಹತ್ತಿನಕು ಯ್ಯಾಪುರಿ ಆಲ ಊರಿಗೆ ಮಳೆ ಬರಲ್ತ
ಯಾವ್ ಪೂರಿದಿ
ಹ್ಮ್ ಆಯ್ಕಿವ ಅವ್ ಆಯ್ತು ಮೊನ್ನೆ ಮಳೆ ಬಂತಲ್ಲ ಮಳಿ ಬರಂಗದ ಮಳೆ ನೋಡ ಬಂದ್ ಇಷ್ಟ ಮಾಡಿದನಲ ಹ
ಹಾ
ಆಯ್ತಪ್ಪಾ ಅವತ್ತ ಬಂದ್ ಆಯ್ತು ವರ್ಷ ಡ ಆಯ್ತು ಮಳೆನೇ ಬರ್ಲಲ್ಲ ಅದು ಹ
ಅದ ಮಳೆ ಇಲ್ಲ ಏನಿಲ್ಲ
ಯಾಡ್ಪಾಯಕಿಟ್ಟೂರೀ ಬೀಜ ಇನ್ನು ಮಳೆನ ಬರ್ಲಾ
ಮಳೆ ಯಾವಾಗ ಬರ್ತಾವ ಯಾವಾಗಲ್ಲ ಬೇಸರ ಅದವ ನ ನಿದ್ರ ಕಾಲಾಗಲ್ಲ ನಮಗ
ಹ
ಮಳೆ ಬಂದ್ರ ಪಾಡ ಅದ್ದ ಏನ್ ಬೆಳೆ ಹೊಲ್ದು ಏನ್ ಎಲ್ಲ ಅ ಹೇಳದ್ರನ ಏನಾನ ಅನ್ಬೋದು
ಹ್ಮ ಗ್ಯಾಪ್ ಹಾಕಿರ ನೀವು
ಗ್ಯಾಪ್ ಹಾಕಿಲಿನ ಹೇಳಕ್ ಹತ್ರ ಮನ್ಯಾಗ ಗ್ಯಾಪ್ ಹಾಕ್ಬೇಕಕ್ ಹಾಕ್ಬೇಕಂತಂದು ಆದ್ರೂನು ಹಾಕಿಲ್ಲ ಇನ್
ಹ್ಮ್ ಹಾಕ್ಬೇಕು ಬ್ರೋ ತ್ ಇನ್ನು ಹಾಕಕ್ ಹೋಗ್ಬೇಡ ಇನ್ನು ಮಳೆ ಬರ್ಲಿ
ಅದೇ ಮಳೆ ಬಂದ್ಮಲ ಆಕಮ್ಮ ಅಂತ್ ಸುಮಮ್ಮನೆಗಿದೆ
ಹ್ಮ್ ಮಳೆ ಬಂದ ಮಂಗ ಹಾಕೂತ್ಕ ಹಾಪಿಲ್ಲ ಹಾಕೊಬಡ್ರಿ
ಮಳೆ ಬಂದಿಲ್ಲಲ್ಲ ಅದ್ರ ಸಲಗ ಮಳೆ ಬಂದಲ್ಲ ಹಾಕಂಬಂತ ಹೇಳ್ದಿನಿ ಮನ್ಯಾಗ
ಹ್ಮ
ಹ ಹ್ಮ್ ಮಳೆ ಬಂದ್ರ ಬೆಳಿತಾವ ಸುಮ್ನೆ ಹಾಕಿ ಉಳಪಳ ತಿಂತವು
ಹ್ಮ್ ಅವಲ್ಲ ನೋಡ್ಕ ಬಂದಾರ ಮಿ
ಇಲ್ಲ ಇನ್ನು ಯಾವದಕ್ ಹೋಗಿಲ್ಲ ನಾನ್ ನಾವು ಯಾವಾಗ ಅವತ್ತು ಬಿತ್ತಿದವಾಗಿಂದ ಆ ಕಡೆ ಹೋಗಿ ಅಲ್ಲಿ ಈ ಕಡೆ ಬಂದ ಬೇರೆ ಕಡೆಗೆ ಈ ಕಡೆ ಸ್ವಲ್ಪ ರಾಯಚೂರ್ಗ ರಾಯಚೂರ್ಗ್ ಬಂದಿದೆ ಕೆಲ್ಸ ಇತ್ತು ಈ ಕಡೆ
ಹಾ
ಅವತ್ತಿಂದ ಈ ಕಡೆ ಬನ್ನಿ ಆಕಡೆ ಬಂದಿಲ್ಲ ಒಂದ್ ವಾರ ಮ್ಯಾಗ ಆಯ್ತು ಒಂದ್ ವಾರ ಎರಡ ವಾರ ಆಗಕ್ ಬಂತು ಕಾಣಕ್ ಆ್ತ ನಾ ಅವರ ಕಾಣಲ್ದೇವನೆಲ್ಲ
ಹೊರಗಲ ಅದಕ್ಕೆ ಇಲ್ಲ ಅನ್ಪವ ಇಲ್ಲ ಅನ್ಪ
ಅದಕ್ಕೆ ಎರಡು ವಾರ ಆಯ್ತು ಅದ್ರ ಸಲ ಬಂದಿಲ್ಲಲ್ಲ ಬರಾಮಂತ
ಹ್ಮ್.
ಹ್ಮ್ ನೋಡಂಗ ಮಳೆಗಿಳಿ ಆಗದಿಲ್ಲಾ ಅಂತ ಮಳಿ ಆದ್ರ ಬರ್ಬಕ. ಹೋಗಿ ಅದೇಟ ಗ್ಯಾಪ್ ಆದ ಗ್ಯಾಪ್ ಊರಿದ್ರ ನಡೀತದ.
ಹದ್ನೈದ್ ದಿವ್ಸ ಆಯ್ತೇನ್ ನಿವೋಗಿ ಹದ್ನೈದ್ ದಿವ್ಸ ಆಯ್ತನ್ರಿ ಇಪ್ಪತ್ ದಿವ್ಸ ಆಯ್ತ.
ಎಲ್ಲ ಹದನೈದಿನಾ ಆಯ್ತ.
ಬರ್ಬಕ ಅವತ್ತ್ ಬಿ. ಇವತ್ ಆಕಡೆ ಹೋಗಿನ್ಯನ್ ಇನ್ನ ಬಂದೇಲ್ಲನಾ.
ನಮ್ ಮನೆಗ ಅವ್ರು ಅಣ್ಣಾ ಅವ್ರು ಅ ಅಣ್ಣಾ ಹೊಳಗಿ ಮಾಡ್ಕೋಬಂದಾ.
ಹ ಮಳಿಬಂತಂದ್ರ ನಾನ್ ಮಳಿ ಬಾರ್ಲಾಶ್ರಂದ್ ಮಳಿ ಬರ್ವಾತಲ್ಲ ಅದಿಕ್ಕೆ ಹೋಗ್ವಾಲೆನ್ ಮಳಿ ಬಂತಂದ್ರ ಹೋಯ್ತ. ನನ್.
ಮಳಿ ಬಂದ್ರ ಪಾಡಾದ್ದಲ್ಲಾ ಮಳಿ ಬರಲ್ತ ಏನಿಲ್ಲ.
ಹ್ಮ್.
ಆದರಸಲ್ಯಾಗ ಬ್ಯಾಸರಾಗೇದ.
ಹ್ಮ್ ಮಳಿ ಬಂತಂದ್ರ ಹೋಗ್ ನೋಡಕ್ ಪಡ ಹೊಲಗೋಳ್.
ಹ್ಮ್ ಮಳಿ ಬಂದ್ರ ಹೆಂಗನ ಆದ ಮಳಿ ಇಲ್ಲಾ ಬೆಳಿ ಇಲ್ಲನಂಗ್ ಆಗ್ಯದಿವಾಗ್.
ಹ್ಮ್ ಮಳಿದ್ರ ನೋಡಕ್ಬ್ಯಾಡ ಮಳೆಲ್ಲ ಶಂಟಿಲ್ಲಾ ಹೋಗಿ ಹೊಲಾ ನೋಡಂದ್ರೆಲೇಶನ್ ನೋಡ್ತ ಮನ್ಸನ ಬರ್ತ. ಹೊಲ ನೋಡಕ್.
ಏನಕ್ ಬರ್ತೆ ಎಲ್ಲಾ.
ಹ ಮಂ ಬಾದ್ರ ನೋಡಕ್ ಕೊಡ. ಪಾ ಬೆಳಕಿಲ್.
ಹೇಳಿಕ್ಕಂದ್ರ ಏನಿಲ್ಲ.
ಕಿಂಗ್ ಎಲ್ಲಿ ಮುದ್ರಕ್ಯಂಗಾಗ್ಯವ.
ಎಲ್ಲರ್ದು ಹಂಗೆ ಆಗ್ಯದ. ನಿಂಬದ ಯಕಡೆ ಆಕಡೆ ಕೆಳಗಿತ್ತಲ್ಲ ಹೊಲಾ ಅದು.
ಹ್ಮ. ಪಾ. ಇನ್ನು ಅಪ್ಡೇಟ್ ಬಂದಿಲ್ ಅದ್ ಆ ಆ.
ಆಕಾಡಿ.
ಅಲ್ಲಾ ಹೋಗ ಕಟ್ ಮಾಡ್ತಳ ಮತ. ಅಲಾ.
ಹಲೋ ಆ ಕಟ್ಪಟ್ಟೆಪ್ಪ ನಿಂದ ಕೆಳಗಿನ ಪಟ್ಟಿ ಒಂದದಲ್ಲ. ಏನ್ ಮಾಡಿದಿ.
ಏ ಅದಿನ್ನ ಉರ್ಷಿಲ್ಲಣ್.
ಒಡ್ಸಿಲ್ಲಾ.
ಅಯ್ ಉರ್ಸಿಲಾ ಮತ್ತೇನ್ ಮಾಡಮ ಮಳಿ ಬರವಲ್ತ್. ಾನಲ್ಲ ಅದ ಒಂದೆ ಒ ಮ್ಯಾಲಿನ್ ಪಟ್ಟಿ ಉತ್.
ಯಾಕ ಮಳಿ ಬಂದ್ಮೇಲ್ ಓರ್ಬೇಕಂತಾನ.
ಹಾ ನೋಡಮ್ಮೂ ಮಳೆ ಬರಲ್ತೇನ ಸುಮನೆ ಬೀಜ ಲಾಶಿಆಕ್ರ ಜ್ವಾಳಾ ಹಾಕ್ಬಿಟ್ರೀಯ್ಥ ಚಕ. ಮಳಿ ಬರ್ಬೇಕಂದ್ರ.
ಯಾವಾಗ ಆಗ್ತಿಲಾ ಜ್ವಾಳಾ.
ಮತ್ತ ಉುಣಕನ್ ಆಯತ ಕಡ ಅವನ ಏ ಉಣ ಐತಿ ಮಳಿ ಬರ್ಲರ್ಸೆಂದಿ ಸುಮ್ನ ಲಾಸ್ ನೋಡಪ್ಪ ಎಣ್ಣಿ ಗೋ. ಬ್ಬರ ಬೀಜಾ. ಗಳೆ ಪಳೆ ಎಲ್ಲಾ ಲಾಸಲೈತಿ ಈಗ ಮಳಿ ಬರ್ಬೇಕಂದ್ರ.
ನೋಡ್ಬಕ ಇನ ಸ್ವಪ ದಿನಾ ಏನಾತದ ಏನಿಲ್ಲ ಈ ವಾರದಾಗ ಮಳಿ ಬಂದ್ರ ಪಾಡ ಆತದ.
ಹ್ಮ್. ಈ ವಾರಮ ಈ ವಾರದಾ ಬರಬಕ್ ಬರ್ಲಕ್ಕಂದ್ರ ಆತ್ ಶಿವಾಯ ನಮಃ ನೋಡ ಮುಂದ ಸಂಚಾನ ಕಟ್ಟಿಗಿಡದ.
ಈ ವಾರದಾಗ್ ಮಳಿ ಬಂದ್ರ ಹೆಂಗಾನ ಪಾಡತ್.
ಹ್ಮ್ ಆಯ್ತ ಹೋಗದನದು ಮೋಗದದ್. ಅವಕ್ರು ಸಂತಿನ ಮುಗ್ದ ಲಾಸ್ಟಿಗೆ ಗಿಡ-ಗಿಡಗೊಳ್ ಹರಿಗಿ ಬಿಡಂಗ ಆಗಿಬಿಡ್ತದ.
ಹೂಂ ಎಲ್ಲಾ ಎದುರ್ ಆದ್ದು.
ಆ ರಿ ಜೋಳ ಪಾಳನ ಹಾಕೆಬೇಕ ಲಾಸ್ಟಿಗ್ ಜೋಳ ಗಳ ಹಾಕಬೇಕ
ಇಲ್ಲೆನ ಮಾಡಕ್ಕಾಗಲ್ಲ ಅದೇ ಮಾಡ್ಬೇಕ್ದ ಆತದ ಅದಕ್ಕೆ ಏನ ಸುಮನೆ ಸ್ವಲ್ಪ ನೋಡ್ಕೆಂತ ಇರಬೇಕ್ ಅಷ್ಟೆ ಬರ್ತದ ಬರ್ಲಾ ಮಳಿ ಅಂತಂದು
ಹೂಂ ಎಲ್ಲಾ ನೋಡ ಗಾಳಿ ಪಾಳಿ ಬುಟ್ಟದ ಮಳಿ ಮಾಡಾಗ್ಯದ ಬರ್ಬೇಕು ಮಳಿ ಏನೇನ ಆದೇನ ಇವತ್ತ
ಎನಿಲ್ಲ ಮಳಿಗಿಳಿ ಬರ್ತಾದ ಬರಲ್ಲ
ಬರಬೇಕ ಮಳಿ ಇವತ್ತ
ಬಂದ್ರ ಎಲ್ಲ ಪಾಡತ್ತದ ಎಲ್ಲಾರು ಹತ್ತಿ ಬೆಳಸತಾರ
ಹ್ಮ್
ನಡಿತ್ತದ
ಹ್ಮ್
ಎಲ್ಲಾ ಅಂದ್ರ ಏನ್ ಮಾಡಕಾಗಲ
ಇದೆ ಏನ್ ಕೆಲ್ಸ ಮಾಡ್ಕೊಂತ ಏನ ಎಲ್ಲಿ
ಇಲ್ಲೆ ಕೆಲ್ಸ ಇತ್ ಸ್ವಲ್ಪ ಅದ್ರ ಸಲಕ್ ಬಂದಿದ್ದೆ ಊರಾಗ ಏನಿಲ್ಲಲ್ಲ ಅದಕ್ಕೆ‌ ಈ ಕಡಿ ಕೆಲ್ಸಿತ್ತು ಬಂದಿದೆ ಆಯ್ತ ಬರ್ತನಿ ಇನೊಂದ ಎರಡ ದಿನದಾಗ
ಗೊಬ್ಬರ್ ಪಬ್ರ ನೋಡೊ ಅ ಕಡ ಆದೇನ
ಕ ಅಂತ್ ಕುಂತವಿ ಈ ಕಡಿ ಹಂಗೆ ಕೇಳಿನ ಒಂದ್ ಕಡಿಗಿ
ಹಾ ಹ್ಮ್
ನೋಡಬೇಕ್ ಏನ್ ಮಾಡ್ತನ ಗೊತ್ತಿಲ್ಲ ಅವನು ಡೌಟ್ ಅಂತ ಕೇಳನ ಅದಕ್ಕೆ ಸಿಕ್ಕರ ಪಾಡ
ಗೊಬ್ಬರ ನೋಡಪ್ಪ ಗೊಬ್ಬರ್ ದ ಬಾಳ ತ್ರಾಸ ಆಗ್ಬಿಟ್ಟದ ಈ ಕಡೆ ಎಲ್ಲ ಈಗ
ಅದಕ್ಕೆ ಕೇಳಿನಿ ಏನ ಮಾಡ್ತಾರ ಅಂತ ಗೊತ್ತಾದ್ದ ಕೇಳಿದ್ ಮ್ಯಾಲ
ಆದ ಸಿಗ್ತದ ಅಂತಂದಂದ್ರ ಪಾಡತದ್ದ ಇಲ್ಲ ಅಂದ್ರ ಇಲ್ಲ
ಗೋಬ್ಬರದು ಬಾಳ ತಿಪ್ಪಲ ಆಗಿಬಿಟದ ಈ ಕಡಿ
ಹ್ಮ್
ಹಾ
ಗೊಬ್ರದ್ ಎಲ್ಲ ಪೂರ ಪರಿಶನ್ ಆಗ್ಯದ ಈ ಕಡಿನು ಹುಡುಕ್ಯಾಡ
ಹ್ಮ್ ಮತ್ತೇನ ಮನಿ ಕಟ್ಟ ಅದಲ್ಲಿಗೆ ನಿಂತಷೇನ ಕಟ್ಟಬೇಕ
ಎಲ್ಲಿಂದ ನಾವ ಅಂದ್ರ ಏನಲ್ಲಾ ಕಟ್ ಬೇಕ್
ಬಾ ಅನ್ನಬೇಕ ಗೌಂಡೆರ್ನ ಏನಪಾ ನೀವು ನಮ್ಗ ತಿಪ್ಪಲಾಗ ಕು ಬಂದ ಜಲ್ದಿ ಪಟ ಪಟ ಕಟ್ಟಬೇಕು ಮಳಿ ಪಳಿ ಈಗೆಲ್ಲಾ ಬಾಳ ಅದಂತ ಅನಬೇಕ
ಹೇಳಿವ ಮಳಿ ಬಂತ ಅಂದ್ರ ಪೂರಾ ತ್ರಾಸ ಆತದ್ದ ಅದು ಇದು ಮೋಲಡ ಹಾಕ್ ಬಿಟ್ರ ಚತ್ ಆಗ್ ಸ್ವಲ್ಪ‌ ಕಡೆಕಂತ ಅಂತ ಹೇಳಕತ್ವಿ ಹ್ಮ್ ಅದೇ ಹೇಳಕತ್ತೀವಿ ಆದ ಕೇಳವಲ್ದು ಏನಿಲ್ಲಾ ಬರಬೇಕಲ್ಲ ಅದು
ನಿಮ್ಮ ನಿಮ್ಮ ಅಣ್ಣ ಬುಡ್ಕಿಂದ ಹೊತ್ತಾನ ಛತ್ತ ಪತ್ತ ಹಾಕಿರ ಈಗ ಅದ್ರಾಗ ಈಗ ಬಗೆನದ ಗೋಡ್ಸಾನ್ ಇರ್ತಳ ಟೀನ್ನಸದ ಮನ್ಯಾಗ
ಹ್ಮ್
ನ್ ಮನೆ ಅಗ ಡ ಬಗ ದಡ್ ದೊಡ್ಡ ಗಾಳಿ ದೊಡ್ ಗಾಳಿ ಇದಾಯ್ತ ಅಂದ್ರ ಆಯತ ಟೀನ್ ಇದು ಮಾಡಬಿಡ್ತರ ಚೇತಿನ್ಯಾಗರ ಇರುತ್ತಾಳ ಹೋಗಿ ಲಾಷ್ಟಿಗ
ಅಲ್ಲಿಂದ ನಡ್ತಿತಿದ ಚೇತಿನಾಗ
ಹ್ಮ್
ಅದ ಕೇಳಕ್ತಿವಿ ಏನ್ ಮಾಡತಾನ ಏನಿಲ್ಲ
ಮಾಡದೇನದ್ ಮಾಡ್ಬೇಕದು ಸುಮ್ನೆ ಬಿಟ್ಕೊಂತ ಕುಂತ್ರ ನೋಡ್ ಮತ್ತೆ ಒಂದ್ ವರ್ಷಾಗ ಕೂತದ
ಹಂಗಗೆ ಅಕದ ಅದಕ ಬರ್ತಿನಿ ಬರ್ತೀನ ಅಂತ ಹೇಳಕತಾನ ಬರ್ತಾನೋ ಬಿಡ್ತಾನೋ ಗೊತ್ತ
ಏನು ಗೌಂಡಿನಿ ಪಟ ಟ್ಟ ಮಾಡಿ ಮೂಗಿಸಸ್ ಕೊಟ್ಟಟ್ ಬಿಡಪ್ಪ ನೀನ್ ಯಾವಾಗಫಸ್ಟ್ ಮನಿ ಒಂದ ಇ್ ಮಾಡಿಬ ಬಿಡಕ್ ನೀ ಅನ್ಬಬೇಕಕ್ ನ
ಅದೇ ಹೇಳಿವಿ ಬರ್ತನಿ ಬರ್ತೀನಿ ಅಂತನಕ
ಬರ್ತ ಬರ್ತಕೇನ್ ಇಪ ಏನ್ ಹಿಂಗಗೆ ಬರ್ತನ್ ಬರ್ತಂತ ಈಗ ಏನಪ ಬರ್ದ ಬರ್ತ ಮ ಈ ನಮ್ಮ್ ಹಿಂದಿಲು ಮನೆಿಗಳ ಸಮತಿಗೆ ಮುಗಿ ಮುಗಿಯಕೊಂಂತ ಮನೆಿಗಳು
ಅಲ್ಲಸ ಮುಗ್ದಾವ್ ಆ ಕಡೆ ಬಗ್ಲ ಬಗ್ಲ ನೋಡು ಎದೆೇ ನಮ್ಮ ಮನಿ ಇನ್ನ ಚಾ ಮಾಡಿರಲ್ಲ ಅವಾಗೆ ಚಾಲ್ ಮಾಡಿರ ಅವಾಗ ಮುಗಿದ ಆಲ್ರೆಡಿ ಎಲ್ಲ ಪ್ಲಾಸ್ಟಿ ಆಗ್ಯದಲ್ಲಾ ಟೈಲ್ಸ್ ಒಂದ ಆಸದ ಅಷ್ಟ ಳತರದು
ಹ್ಮ್ ಬಲನ್ ಮನೆಳ ಮುಕ್ಷನ್
ಯಳ್ಬೇಕಕ್ಕ ಮುಂಸಿದ ಪಾಡ ಅದ್ದ
ಹ್ಮ್ ನೀ ಬಾರ್ಲ ಕನ್ನ ಮ ಗೌಂಡವರ್ನ್ ಕಳಸಪ್ಪ ಗೌಂಡವರ್ನ ಹಡ್ಗ ಅಿ
ಯಾರ್ನಂಗ ಕಳ್ಸ ಅಂತಾನ ಹೇಳಕತ್ತ ಏನ್ ಮಾಡ್ತಾನ ಏನಲ್ಲಾಪ್ಪಾ ಮತ್ತ ಹೇಳಿ ಹೇಳಿ ನಮಗೆ ಸಾಕದು
ಹ್ಮ್
ಹ್ಮ ಅದಕ್ಕೆ ನೋಡಮ ಬರ್ತನ ಅಂತ ಅಂದನ ಬಂದಿಲ್ಲ ಅಂದ್ರ ಆಯ್ತು ಏನ್ ಮಾಡ್ಕಪ್ಪಾ ಬೇರವರ್ಗ ಹೇಳ್ಬಿಡ ಆ ಕಡೆ ನಾವ್ ಸುಮನೆತೆಲಿ ಬೇನ ಅಂತ ಹೇಳಿದ್ರ ಆಯತ
ಹ್ಮ ಬರ್ತ್ ಇಟ್ಗ ಅಂತಳ್ ಬಿಿಡಪ್ಪಾ ನಾವ್ ಅಕ್ಕ ಕೆಲ್ಸ ಈಗ ಮನೆಗ್ ಕಟ್ಬೇಕು ಮನಿ ಕಟ್ಬೇಕಂತ ಅಣ್ಣೂರ್ ಬೆಂಗ್ಳೂರು ಅಲ್ಲಿ ಬುಟ್ಟಗೇಶಿಂದ ಇಲ್ಲಿ ಊರಗಾರ
ಹ್ಮ್ ಹ್ಮ್
ತನ್ವಕ
ಹ ಅಷ್ಟೇ ಹೇಳ್ಬಿಟ್ರ ನಡಸುತ್ತ ಏನ್ ಮಾಡ್ತಾರೆ ಏನ್ಲ್ಲೋಡ ನಪಾ ಎಕಡೆ ಕೇಳ್ದ ನೀನ್ ಎಕಡ ಗೊಬ್ಬ್ರ ಗೊಬ್ರ
ಕೇಳಿಲ್ಲ
ಕೇಳಳಂತ ಎ ಕಡೆನ್ನ ಅಡ್ತು
ಹ್ಮ್
ಕೇಳಿದ್ರಯ್ತ ಆ ಕಡನ್ನ ಇಡ್ತಿತ
ಕಳ್ ಕಳ
ಕ ಹೇಳ್ತಂತವ ನಿಂಗ ಆಯ್ತಾ
ಹ್ಮಕ್ಕ ಅಲ್ಲ ಅದ ಕೇಳ್ದ ಅಂದ್ರೆ ಚಲ ಅದ್ದ ಮತ್ತೆ ಕೇಳಕಂದ್ರೆ ಚಲನ
ತಂದನ ಆ ಕಡೆ ಕಡೆ ಕೇಳಿದ ಅಂದ್ರ ನಡೀತದ ನಮಗನು ಹತದ ನಿನಗೂನು ಬೇಕಂದ್ರೆ ಕೇೇಳತ್ನ ಆ ಕಡೆ
ಹ್ಮ್ ಇದ್ ಮಾಡ್ಕಂದ್ರೆ ಬಾಳ ಥೀಪ್ಪಲ ಆಗ್ತದೆ ಈಗ
ಮತ್ತೆ ಇನ್ನೇನದ್ದಾಳದ್ರ
ಹ್ಮ್ ಹ್ಮ್ ನೋಡ್ ನೋಡಳ್ತ ಇಲ್ಲಾಂದ ಹೆಂಗ ಮಾಡ್ ನೋಿ
ಯಾವ ಉಂಂತ ಕೇಳಿ ಯಾವತ ಉಂಂತಾವ ನಿನ್
ಹ್ಮ್ ಅದ ಎಲ್ಲಿ ಬಾ ಅಂತ ಏಳು ಗೊಂಡೆ ರ್ ನ ಗೌಂಡ ಜಲ್ದಿ ಬಾ ಅಂತಾಳಂದ
ಹ್ಮ್ ಸರಿ ಸರಿ
ದ್ರೆ ಬಾ ಊರ್ ಯ ಬರ್ತ
ಬರ್ತನನೆ ನಾಳಿಗೆಲ್ಲ ನಾಡದಷ್ಟೆ ಬರ್ತನಿ ಸರ್ ನನ್ ಫೋನ್ ಮಾಡ್ತನಂತ
ಹ್ಮ್